ಹಲೋ
ಹಾ ಏನ್ ಮಾಡತಿ
ಏನ ಇಲ್ ನೋಡಮ್ಮ ಏನ್ ಮಾಡ್ತಿದಯಾ
ನಾನಮ್ಮ ಅಡಗೆ ಮಾಡ್ತಿದ್ದೀನಮ್ಮ ಅಡಗೆ ಮಾಡ್ತಿದೀನಮ್ಮ
ಹೌದಾ ಏನೇನ್ ಸ್ಪೆಷಲ್ ಮಾಡಿದ್ದೀರಾ ಇವತ್ತು
ನಾವು ವಿಶೇಷ ಕೃಷ್ಣನ ಪ್ರಿಯವಾದ ಖಾದ್ಯ ಮಾಡಿದ್ದೇವಿ
ಅವಲಕ್ಕಿನ
ಹಾ ಅದೇ ನಮ್ಗೆ ನೀವು ಎಂದ ನಮಗೆ ಯಾವಾಗ ನೀವು ಪಾಟಿಯನ್ನು ಕೊಡಿಸ್ತೀರಾ ತಿರುಗಿ ಗಡಿ ಕಾಯಕ್ ಹೋದ್ರ ತಿರುಗಿ
ಸ್ವಲ್ಪ ಜೋರ ಮಾತಾಡ್ತಯಾ ನನ್ ಏನ್ ಕೇಳಸ್ತಾ ಇಲ್ಲ
ಗಡಿ ಕಾಯಕ್ ಹೋದ್ರ ತಿರುಗಿ ಪಾಟಿವ ಕುಡೋರೂ ಅಂದೆ
ಏನು.
ಗಡಿ ಕಾಯಕ್ ಹೋದ್ರ ಆ ತಿರುಗಿ ಪಾಟಿ ಯಾವಾಗ ಕೊಡೋವ್ರು ಒಂದೇ.
ಏದುಕ್ ಪಾರ್ಟಿ.
ನನ್ನ ಬಾಯಿಗೆ ಇನ್ನು ಬರುತ್ತೆ ಏನೆಲ್ಲಾ.
ಯಾಕೆ ಯಾಕೆ ಯಾಕೆ ಕೂಲಾಗಿ ಕೂಲಗ ಏನ.
ಹಾ ಹಾ. ನಿಮ್ಮನ್ನು ನೋಡುತ್ತಿದ್ದರೆ ನಮಗೆ ಏನೋ ಒಂದು ನೆನಪಾಗುತ್ತಿದೆ.
ಯಾವ್ದ ಏನ್ ನೆನ್ಸಾಗಗ್ತಿದೆ ಹೇಳಮ್ಮ.
ಹ ಎಾರ ಇಲ್ ಬಿಡು ಹೋಲಿ ಪಾಪ ಮನ್ಸಿ ಬೇಜಾರ್ ಮಾಡ್ಕೋತ ಹೋರಿ.
ಹೇಳ ಮ್ಮ ಏನಾಯ್ತ ಮುೆಚ್ಚಿಟ್ಕೋಬೇಡಮ್ಮ ಹೇಳಮ್ಮ.
ಮುಚ್ಚಿಟ್ಕೊಳಕ್ಕೆ ಇದು ಬಂಗಾರ ಬೆಳ್ಳಿ ಎಲ್ಲಮ್ಮ.
ಹೇಳಮ್ಮ ಏನಾಯ್ತು ಏನಾಯ್ತು ಯಾಕ ಹಂಗ ಈ ತರ.
ಏನಿಲ್ಲಮ್ಮ ನಮ್ಮಮ್ಮ ಎಲ್ಲಿ ಸ್ವಲ್ಪ ಕೊಬ್ಬ ಹೆಚ್ಚಾಗ್ಯದ.
ಅದು ಗೊತ್ತಿದ್ದಿದ್ದೇ ಅಮ್ಮ ಹುಡ್ದನ್ ಹಿಡ್ದು ನೋಡ್ತಿದ್ದೀವಿ.
ಹಾ ಅದೇ ಸ್ವಲ್ಪ ಹೆಚ್ಚಾಗ್ಯದಲ್ಲ ಅದಕ್ಕೆ.
ಹ್ಮ ಹ್ಮ್.
ಹ್ಮ್- ಊಟಾ.
ಹ್ಮ್ ನಾಷ್ಟ ಮಾಡಿ ಹಾಕಿದಾಳೆ ನಮ್ಮ ಅಕ್ಕ. ಿ
ಏನ್ ಮಾಡ್ಯಾಲ್ ನಿಮ್ ಮಕ್ಕ ನಾಷ್ಟ.
ಪಡ್ಡುು ಮಾಡಿದಾಳೆ.
ಹ್ಮ್-
ಪಡ್ಡು ಚಟ್ನಿ ಮಾಡಿದಾಳೆ ಸೊ ಇನ್ ಮಾಡ್ಕೊಂಡಿಡಿವಿ.
ಹ್ಮ್ ಆಯ್ತ್ ಆದೀಸ್ಟು ಇಷ್ಟ ದನ್ ಮಕೊ ಬಿಡ್ರಿ ಸಂಜೆ ಕೇಳ್ರಿ ಒಮ್ಮೇಲಿಗೆ.
ಅಷ್ಟೇ ಮಾಡ್ತೀವಿ ಕಣಮ್ಮ ಇವಾಗ.
ಹ್ಮ್
ನೀ
ನೀವು ಯಾವಾಗ ಬೆಂಗಳೂರಿಗೆ ಹೋಗಬಂದ್ರಿ.
ನೀವು.
ನಿಮ್ಗೆ ಯಾವಾಗ ಬೆಂಗ್ಳೂರ್ ಗಾಳಿ ಸೊಕ್ತು.
ಮೊನ್ನೆ ಹೋಗ್ತಾ ಬಂದ್ರಿ.
ಹಾ ಅಲ್ಲಿಂದ ಸೊಕ್ತನು.
ಸೂಕ್ಹೂ.
ಹ್ಮ್ ಹ್ಮ್ ಹಂಗಾಗಿ್ ಹಿಂಗಾಯ್ತು.
ಹ್ಮ್ ಈಗಯ್ತು ನೋಡಿ.
ಹ್ಮ್.
ಮತ್ತೆ ಮತ್ತೆ ಏನ್ ಸಮಾಚಾರ ಎಲ್ಲ ಚೆನ್ನಾಗಿದಯಲ್ಪ್ಪಾ. ನಮ್ಮ ಅಕ್ಕ ಇಲ್ಲೇ ಮೊಬೈಲ್ ನೋಡ್ತಿದ್ದಾಳ.
ಹ್ಮ್ ನಿಮ್ಮ ಅಕ್ಕೋರಿಗೆ ಕೆಲಸಿಲ್ಲನು ಮೊಬೈಲ್ ನೋಡದ್ ಬಿಟ್ಟು.
ನಮ್ಮ ಅಕ್ಕನ್ಗೇನ್ ಕೆಲ್ಸ ಯಾವಾಗ್ಲುೂ ಕೂತ್ಕ. ತಿನ್ನೋದಷ್ಟೇ ಕೆಲ್ಸ ಅವ್ರ ಮತ್ತ ನು ಗೊತ್ತಿಲ್ಲ ಎಲ್ಲ. ಇಲ್ಲ ನಮ್ಮ ಮಾಮರ ಮಾಡ ಹಾಕೋದ ಅವ್ರಿಗೆ.
ಅಡಗೇನು ಅವರೇ ಮಾಡಾಕ್ತಾರ ಕುತ್ಕೊಂತಿಂಥಳನು ನಿಮ್ಮಕ್ಕ.
ಪಾಂಡೆ ಎಲ್ಲ ಮಾಮೂರೆ ಮಾಡೋದು.
ಹಾ
ಏನಿಲ್ಲ ಬರೇ ಅವಳು ಬರೋದು ಮಂಚಕ್ ಮಲ್ಕೊಂಡ್ ಬಿಡೋದು. ಬರೋದು ಮಂಚಕ್ಕೆ ಮಲ್ಕೊಂಡ್ಬಿದೂ ಅಷ್ಟೇನ ಅದು. ಅದು ಅವಳು ತಿಂತಾಳೆ ಅವಳು ತಿನ್ನೋಕ್ಕೆಲ್ಲ ರೆಡಿ ಅವಳೆಲ್ಲಾ ತಿನಂತಿರ್ತಳೆ. ತಿನ್ನದ್ ಬೇಕು ಅವಳಿಗೆ
ಹ್ಮ್ ತಿನ್ನತ್ತಾರ ಒಂದು ಮಾಡಿ ತಿಂತಾರಂಗ ಆಯ್ತು.
ಯಾವಾಗ್ಲೂ ತಿಂತಾನೆ ಇರ್ತಾಳೆ ಅವಳು.
ಬೆಳಿಗ್ಗೆ ತಿನ್ನೋದು ಮಧ್ಯಾಹ್ನ ತಿನ್ನೋದು ಸಂಜೆ ತಿನ್ನೋದು ರಾತ್ರಿ ತಿನ್ನೋದೆನಾ.
ಹಾ ತಿನೋದು ಚೆನ್ನದ್
ಹಾ ತಾವು ಈಗೇ ಮಾಡಾತ್ತಿದ್ರಿ
ನಾವು ಏನಿಲ್ಲಮ್ಮ ಇಲ್ಲೇ ಮಂಚಕ್ ಮಲ್ಗಿದ್ವಿ.
ಹ್ಮ್ ನೀವು ನಿಮ್ಮ ಅಕ್ಕ ಅವರದ್ದೂ. ಅ ಅದೇ ರೂಲ್ಸ್ ಫಾಲೋ ಮಾಡ್ಕೊಟ್ಟು ಹೋಗೋರೇನೂ.
ಹಾಗಲ್ಲ ಮಾಡಿದ್ರೆ ನಮಕ್ ಆಗಲ್ಲಮ್ಮ ನಮಗೆ ಕೆಲಸ ಇರುತ್ತೆ.
ಹ್ಮ್
ಹ್ಮ್
ಚಲೋ ಅಲ್ಲ ಮತ್ತೆ ನಿಮ್ಮ ಮಾಮಾರಿಗೆ ಹೆಲ್ಪ್ ಮಾಡ್ಬೇಕಲ್ಲ ಇವಾಗ ಹೋಗಿದಲ್ಲಿ.
ಮಾಮಾ ಅವ್ರಿಗೆ ಎಲ್ಪ್ ಮಾಡರ್ತೀನಿ ಹಾಗೆ ಅವಾಗ. ಆವಾಗ ಎರಡೆ ಎರಡು ಬಾಂಡೆದು ಬಿದ್ದ ಬಿದ್ದಿದ್ರೂ ಹಂಗೆ ತಿಂತಾನೆ ತಿಕ್ಕಿ ತಿಕ್ಕಿ ಹದ ಇಡ್ತೇನೆ ಅವರು ಅಡುಗೆ ಮಾಡ್
ಏನ್ ಮಾಡಿದಾರೆ ಇವತ್ ನಿಮ್ಮ ಮಾಮ್ಮ ಅಡುಗೆ ಅವ್ರೇ ಮಾಡಿದಾರ ಪಾಡ
ತಳ
ಹ್ಮ್
ಹ್ಮ್ ಬಾಳ ಸೋಮಾರಿ ಆಗಿದ್ದಾಳೆ ಅವಳು.
ಹ್ಮ್ ಪಾಪ ಒಳ್ಳೆ ಗಂಡಿಗೆ ಸೋಮಾರಿ ಹೆಂಡ್ತಿ ಸಿಕ್ಕಾಳಂದಂಗ ಆಯ್ತು.
ಸಿಕ್ಕದಳಾ ಅಷ್ಟ್
ಹ್ಮ್ ಹ್ಮ್ ಹ್ಮ್
ಮತ್ತೆ ಏನ್ ಸುದ್ದಿ ಸಮಾಚಾರ. ಹಲೋ ಕೇಳ್ತಾ ಇದ್ದೀಯಾ. ಹಲೋ
ಯ ಎಂತ ಮಾಡ್ತಿದೀರಾ. ಎಂಡ ಗಂಗಕ್ಕಯ ಎಂತ ಮಾಡ್ತಿದ್ದೀರಾ ಅಂದೆ.
ಎಂತಿಲ್ಲ ನಿಷಕ್ಕಯ್ಯ ಹೇಳಿ ಮೀನ್ ಸಾರು ಮಾಡಿದ್ರಾ.
ರೂಟಾ
ನಮ್ಮಲ್ಲಿ ಏನಿಲ್ಲ ಪಡ್ಡು ಮೀನ್ಸಾರು ಮಾಡಿದ್ವಿ ನೀವು.
ನಾವು ನೆಲ್ಲಕ್ಕ ತಿಂದು ಕೂತ್ಕೊಂಡಿದ್ದೀವಿ.
ಹೌದೌ ಹೌದು ಮತ್ತೆ ನಿಶಕ್ಕಾಯ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನಿಮ್ಗೆ ಇವಾಗ ಹೊಟ್ಟೆಗೆ ಹಾಕೋಬೇಕ್ ಕಣೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ ಅವಲ್ಲಕ್ಕಿನ ಹಾ
ಮಟನ್ನ ಚಿಕನ್ನ ಮಾಡಿರೋದು.
ಹಾ ಚಿಕನ್ ಸುಕ್ಕ ತಲೆ ಫ್ರೈ ಎಲ್ಲಾ ಮಾಡಿದೀವಿ ಕಣಕಯ್ಯ.
ಬೆಂಡೆ ಫ್ರೈ ಸಕ್ಕತ್ತಾಗತ್ತೆ ಕಣಕ್ಕಾ.
ಹೌದು ಕಣಕ್ಕ ನೀವು ಬನ್ನಿ ಅಕ್ಕ ನೋಡಾವರಂತಿ.
ನಾವು ನಮ್ಮ ಅಕ್ಕ ಎಲ್ಲಾ ಚೆನ್ನಾಗ ಮಾಡಹಾಕತಳ್ ಕಣಕ್ಕ.
ನಿಮ್ಮಕ್ಕನು ಮಾಡ್ತ ಆಕಣಕ್ಕ ನಿಮ್ಮ ಮಾವ ಮಾಡ್ತರ ಅಂತ ಹೇಳಿದ್ದಲ್ಲ.
ನಿಮ್ಮ ಮನೆಗ ಎಲ್ಲಾ ನಾವು ಹತ್ತು ಗಂಟೆ ಗೆದ್ದು ಹನ್ನೆರಡು ಒಂದು ಗಂಟೆ ತನಕ ಅದೆಲ್ಲ ನಮ್ಗ ಆಗಲಕ್ಕ ನಾವ ಒಂಬತ್ತ ಗಂಟೆನ್ವರ್ಗೂ ನಮ್ದು ನಾಷ್ಟ ಆಗಿರುತ್ತೆ. ಹಾ ನಮಗ್ ಜಲ್ದಿ ಬೇಕ. ನಮ್ಮ ಅಕ್ಕ ಏನಿಲ್ಲ ಪಡ್ಡು ಮಾಡಿದಾರಂತ ಇಪ್ಪತ್ತ ಸರಿ ಬೊಬ್ಬೆ ಹಾಕಿದ್ದೀನಿ ಇನ್ನು ಎಷ್ಟ್ ಸರಿ ಹಾಕ್ಬೇಕು.
ಇಲ್ಲ ಅಕ್ಕಯ್ಯ ಕೇಳ್ದೆ ಕನಕಯ್ಯ ನಿಮ್ಮ ಮಾವರ ಮಾಡಿದೇ ಕನಕ್ಕಯ್ಯ ನಿಮ್ಮ ಅಕ್ಕೋರ್ ಕೇಳ್ದ ನಾನು.
ನಮ್ಮ ಅಕ್ಕ ಏ ಏನು ಮಾಡೋದಿಲ್ಲ ಬರಿ ಮೆಕ್ಸಿಗೆ ಹಾಕಿ ಹಿಟ್ಟ ರುಬ್ಬಿ ಬಿಟ್ ಬಿಟ್ಟಿದ್ದಾಳೆ ರಾತ್ರಿ
ಹಾ ಅದು ದೊಡ್ಡ ಕೆಲಸಾ ಅಲ್ಲ ಕಣಕಯ್ಯ ಇಲ್ಲ ಕಣಕಯ್ಯ ನುಣ್ಣಗ್ ರುಬ್ಬೋದು ಒಂದು ಕೆಲಸ ಕಣಲ್ವಾ ಅಕ್ಕಯಾ?
ಕೆಲಸ ಕೆಲಸ ಅದಷ್ಟೇ ಮಾಡಿರೋದಕಿ ಮತ್ತ ಪಡ್ಡು ಚಟ್ ನಾನ್ ಚಟ್
ಹಣ ಬರೋದು?
ನಾನ್ ಚಟ್ನಿ ಮಾಡ್ದೆ ನಮ್ಮ ಮಾಮ ಪಡ್ಡು ಹಾಕಿದ್ರು ಅವಳೇ
ಹಾ
ಇಲರ ಬೇರೆ ಒಂದ್ ಮನೀ ಕಸ ಹೊಡೆದಿದ್ದಾಳೆ ಒಂದ ಎರಡು ಬಾಂಡೇ ತಿಕ್ಕಿ ದ್ದಾಳೆ ಒಂದ್ ಎರಡು ಬಟ್ಟೆ ಒಗದಿದಾಳೆ. ತನೂವ ಅಷ್ಟೇ ಮತ್ತ ನನ್ನವ ನಾನ ಓಕೊಂಡಿದ್ದೀನಿ.
ಹೆಂಗ್ ಮಾಡದು ಕಣಕ್ಕಯ್ಯ ಚಟ್ನಿ ನಾ?
ಚಟ್ನಿ ಏನ್ ಗೊತ್ತಿಲ್ವಾ?
ಇಲ್ಲ ಕಣಕ್ಕ ನಾವು ನಿಮ್ಮ ತರ ಮಾಡಕ್ ಬರಲ್ಲ ಕಣಕ್ಕ ನಮ್ಗೆ ಸಾಲಾ ಆಗಲ್ಲ.
ನೀ ಏಳದೇ ಹನ್ನೆರಡ ಗಂಟೆ ನಿನ್ಗೆ ಏನ್ ಬರುತ್ತೆ ಮಾಡಕ
ಏನು ಬರೋಲ ಕಣಕ್ಕ ನೀನ್ ಬಂದ್ ಮಾಡಸ ಬೇಕ ಅಂತೇ ಯಾಕ ನಮಗೆ
ನೀನು ಬರೇ ನಮ್ಮ ಅಣ್ಣನಗೇ ಹಸ್ತಿಯಾ ನಿನಗರ ಏನ್ ಬರುತ್ತೆ ಮಾಡ್ಲಿಕ್ಕೆ.
ಹಾ ಏನು ಬರಲ್ಲ ಕಣಕ್ಕಯ್ಯ ಅದಕ್ಕೆ ನೀವು ಬಂದ್ ಮಾಡ್ ಕಣಕ್ಕಯ್ಯ ನಿಮ್ಮ ಅಣ್ಣಗ.
ಮಾಡ್ತೀನಿ ಬರ್ತೀನಿ ಬರ್ತೀನಿ ನಮ್ಮವೋ ಗಿರಾಕಿಗಳು ಹ ಫೋನ್ ಹಸ್ತಿದಿದ್ದಾರೆ ನಾವು ಹೋಗ್ಬೇಕು ಇನ್ ಎರಡ್ ಮೂರ್ ದಿನದಲ್ಲಿ ಊರಗೆ.
ಮಕ್ಕಳ ಕಣಕ್ ಬತ್ಲನೆ ಇರ್ತಾರಾ?
ಹೌದು ಕನಕ ಹೌದು. ಮತ್ತೆ ನಿಮ್ಮ ಮಗು ಏನ್ ಅಂತಿದೆ ಎಲ್ಲ
ಏನಿಲ್ಲ ಕಣಕಯ್ಯ ಮೇತ್ತೆಗೆ ಜಾಡಿಸ್ ಜಾಡಿಸ್ ಓದಿಯೋದ ಇದೆ ಕಣಕ್ಕಯ್ಯ.
ಯಾರಿಗ ಅಮ್ಮನಗಾ ಹಾ ಓ
ಅತ್ತೆಗೆ ಅತ್ತೆಗೆ ಅತ್ತೆಗೆ ಕಣಕ್ಕಯ್ಯ.
ಅತ್ತೆಗ ಹಾಗೆಲ್ಲ ಒದೆಲ್ಲ ಕಣಮ್ಮೋ?
ನಮ್ಮಲ್ಲಿ ಮಂಡ್ ಮುಗನೊಳ ಒಬ್ಬ ಅತ್ತೆ ಇದ್ದಾಳೆ ಕಣಕಯ್ಯ ನಮ್ಮ ಮಗುದು. ಅವಳಿಗೆ ಜಾಡ್ಸ್ ಜಾಡ್ಸ್ ಹೊಡಿ ಯಂಗ್ ಅಂತಿದೆ ಕಣಕಯ್ಯ.
ಇಲ್ಲ ಹಾಗೇನಿಲ್ಲ ಅವನ್ಗೆ ಚೆನ್ನಾಗ ಗೊತ್ತು. ಅವನಗೆ ಹೆಣ್ ಕೊಡಲ್ಲ ಆತರ ಅಂದ್ರೆ ಅತ್ತ ಅವನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನು ಅಮ್ಮನ್ಗಷ್ಟೇ ಹಂಗ ಮಾಡೋದು ಅತ್ತೆಗೆಲ್ಲ ಹಂಗ ಮಾಡಲ್ಲ ಅವನು
ಅತ್ತೆಗೆ ಸರಿಯಾಗಿ ಮಾಡಮ್ಮ ಅಂತ ಹೇಳ್ತಿದೆ ಕಣಕಯ್ಯ ಅದು
ಬರ್ತಾ ಆಯ್ತಾ ಅವನು ಅಮ್ಮ ನನ್ಗೆ ನಾನು ನಿಂಗೆ ಒಓದಿ. ನಮ್ಮ ಮುಂದೆ ನಾವನ್ ಹುಟ್ಟಿದ್ಮೇಲೆ ಅತ್ತೆ ನನ್ಗೆ ಹೆಣ್ ಕೊಡಲ. ಅಮ್ಮ ಮೊದ್ಲೇ ನಾನು. ಶಿಂಪಗೇರ್ ಮನೇಲಿ ಹುಟ್ಟಿದೀನಿ ಅಂತ ಹೆಣ್ ಕೊಡಲ್ಲ ನನ್ಗೆ.
ಹ ಮದ್ಲೆೇ ಅಅ ಅದೇ. ಹೇಳ್ತಿದ್ದ ಕಣಕ ಅದು ಅತ್ತೆ ಇನ್ನು ಯಾವಾಗ ಮದ್ವೆ ಆಗ್ಬೇಕೋ ಆ ಮುದ್ದುಕಿ ಆದ್ಮೇಲೆ ಆತಾಳೋ. ಯಾವಾಗತ್ತಲೊ ಗೊತ್ತಿಲ್ಲ. ನನ್ಗ ನ್ ಹೆಣ್ ಸಿಗೋದಿಲ್ಲ ನಾನೇ ಮುದುಕ್ ಆಕ್ತೀನಿ ಅಂತ ಎಳ್ತಿನಿ ಕಣಕಯ್ಯರು.
ಸನ್ ಪರಕ್. ಗಲ್ಲ ಬಾಳಾದ್ರೆ ಇನ್ನೆರಡು ವರ್ಷ ಅತ್ತೆ ಮದ್ವೆ ಆಗಕ್ಕೆ ಬೇಕಾದ್ರೆ ಅತ್ತೆ ಮಗಳು ಬರಕ ಇನಂದೆ. ಇನ್ನೆರಡು ವರ್ಷ ನಾಲ್ಕು ವರ್ಷ ಅವನ್. ಇವಳ್ಗೆ ನಾಲ್ಕು ವರ್ಷ ಡಿಫ್ರೆನ್ಸ್ ಇರುತ್ತೆ ನಡೆಯುತ್ತಲ್ವಾ.
ಏ ಅವ್ ಅತ್ತೆ ಮುದುಕಿ ಆದ್ಮೇಲೆ ಆಗ್ತಾಂತ ಕಣಕ್ಕ ಈಗೆಲ್ಲಾ. ಹದಿನೈದು ವರ್ಷ ಅಂತ ಕಣಕ್ಕ ಅರ್ಗೆ.
ಹದ್ನೈದ ಇಲ್ಲಮ್ಮಏ ಈಗ ಹನ್ನೆರಡು ವರ್ಷ ಮೊನೆೆ ತಾನೆ. ಮನ್ನೆ ಮುಗ್ದು ಆಯ್ತು.
ಅದಕ್ಕೆ ಏನು ತಡ ಅಂತ ಚಣಕ್ಕಯ್ಯ ಅದಕ್ಕೆ.
ಹ್ಮ
ಹ್ಮ್
ಮತ್ತೆ ಏನಂತಿದ್ದಾರೆ ನಿಮ್ಮ ಅತ್ತಮ್ಮ ನಿಮ್ಮ ಅಕ್ಕ ಅಮ್ಮ.
ಏನ್ಿಲ್ಲ ಕಣಕ್ಕೆ ಎಲ್ಲಾ ನೀವಾಣ್ತದೀರಿ.
ನಿಮ್ಮ್ ಅತ್ತೆ ಬೊಬ್ಬೆ ಹಾಕ್ತದ್ ಬಿಟ್ಟಿದಾರಾ ಇಲ್ಲ ಹಾಕ್ತಿದಾರ ಹಂಗೆ.
ಹಾಕಿ ನಮ್ಗೂ ಹಾಕಿಸಸ್ತಿದ್ರ ಕನಕ ನಮಗೂ.
ಹೌದು ಹಾಕ್ಲಿ ಹಾಕ್ಲಿ ಆಕ್ತಾನೆ ಇರ್ಬೇಕಕ್ ಕಣಮ್ಮ ಆಗಾಗ.
ಹಾ ಮನೆ ಸುಖ ಶಾಂತಿ ಬ.
ಶಾಂತಿಯಿಂದ ತುಂಬ ತುಳ್ಕುತ್ತೆ.
ಹಾ ತೂಳ್ಕ್ ತಕ್ಣಕ ಇ ತುಳ್ಕ್ತಾ್ ತಕ್ಣಕ ನೋಡ್ತಿಲ್ವಾ.
ಮತ್ತೇನು ಹೋಗಿದ್ರಾ ಎಕ್ಸ್ರೇ ಮಾಡಕ್ಕೆ.
ಇಲ್ಲ ಕಣಕ ಹೋಗ್ಬೇಕಕ ಇನ್ನು ಹತ್ ದಿನ ಬಿಟ್ಟು.
ಹೌದಾ ಇವಾಗ ಎಸ್ಟ್.
ಹೇಳ್ ತಿನ್ನುಕಾಣಕ್ಕೆ.
ಇವಗ್ ತಿಂದ್ರಾ.
ಹ್ಮ್
ಏಳ್ು ಮುಗಿಯುತ್ತಾ ಇನ್ ಸ್ವಲ್ಪ ದಿನದಲ್ಲಿ.
ಹಾ
ಹೌದಾ.
ಹಾ ಕಣಪೇ.
ಹ್ಮ್
ಹ್ಮ್ ಸರಿ ಆಯ್ತು ಕಣಕ ಮತ್ತೆ ನನ್ ಹಂಗಚ್ಲ ನಾನು ನಾಷ್ಟ ಮಾಡ್ತೀನ ಒಂದ ಸ್ವಲ್ಪ.
ಮಾಡು ನಾನೀಗ ವಾಪಸ್ ಹರ್ತೀಿ ನಿಮ್ಗೆ ಮಾತಾಡು. ಸರಿ ಸರಿ.